ಹಲೋ ಆರಾಮ್ ಮೆ ಆರಾಮ
ನಾನು ಆರಾಮಿದ್ದ ಏನ್ಮ್ ಫೋನ್ ಆಗ್ತಿಲ್ಲ ಗಣ ನೀನ್ ಇವತ್ ನಾಳೆ ಯಾಕೆ
ಇಲ್ಲ ಆವಾಗ ಹಚ್ಚಿದ್ದೇನಲ್ಲ
ಅರಾಮ್ ಮನೇಲಿ
ಹ ಎಲ್ರು ಆರಾಮಿದಾರ ನೀ ಆರಾಮಿದ
ಹಾ ಊಟ ಏನ್ ಮಾಡಿದ್ದ್ಯಾ ಊಟ
ಏನ್ ಮಾಡ್ತಿದ್ದ ಊಟ
ಊಟ ಊಟ ಆಯ್ತಪ್ಪ ನಿಂದು
ಹ್ಮ ನಮ್ದು ಆಐ್ತ ನೋಡಿ ಇವಾಗ ಆಲಗಡ್ಡೆ ಪಲ್ಲಿ ಹ ಊಟಕ್ಕೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಚಪಾತಿ ಅನ್ನ ಸಾರು
ಹ್ಮ್
ಹ್ಮ್ ನಿಮ್ದೇಏನಾಯ್ತು
ನಮ್ದು ಅಂದ್ರೆ ಮನೇೆಯಲ್ಲಿ ಮಾಂಸ ಮಾಡಿದ್ರುವತ ಬಾಡ್ ಊಟ ಆಯ್ತು
ಅಬಾಬ ವಜ್ಜಿದ
ಹ ರಜ್ಜನಲ್ಲರ ಹಗೋರ ಆತ ಜಾಸ್ತಿ ರಜ್ಜೆ ಇರಲ್ಲಲ್ಲ
ಹದ ಮತ್ತ ತ್ತ ಮಾಂಸ ಉಊಟನ್ಸಮ ನತ
ಹ
ಮತ್ತೆ ಮಾಡ್ತಿದ್ರ ಏನು ಸಮಾಚಾರ ಏನು ಎಲ್ಲಿ ಏನು ಮನೇಲಿ ಏನ ಇದು ಹೊಲ್ದಲ್ಲಿ ಏನ ಹಕಿರ ಏನಿಲ್ಲ
ಈ ಹೊಲ್ದಲ್ಲಿ ಒಂದ್ ನಾಲ್ಕ ಎಕರೆ ಇದೆ ನಮ್ದು ಅದ್ರಲ್ಲಿ ಒಂದ್ ಎಕರೆ ನೆಲ್ಕೊಬ ಹಾಕಿದ್ದು ಒಂದ್ ಎಕರೆ ರಾಗಿ ಹಾಕಿದ್ದು ಒಂದ್ ಎಕರೆ ಮೆಕ್ಕೆಜೋಳ ಹಾಕಿದ್ದು
ಹೌದಾ ಎಲ್ಲಾ ಬೇರೆ ಬೇರೆ ಬೇರೆ ಹಾಕಿಬಿಟ್ಟಿರ
ಬೇರೆ ಬೇರೆ ಐಟಮ್ಸ್ ಹಾಕಿದ್ರೆ ಬೇರೆ ಬೇರೆ ದುಡ್ಡು ಬರುತ್ತಪ್ಪ
ಹೌದಾ ನಿಮ್ದು ತಲೆ ಎಲ್ಲ ಬಿಡಿ ನಿಮ್ದು ನೀವೆಲ್ಲಾ ಇಲ್ಲಿ ಇರಬಾರ್ದಿತ್ತು ನೀವೆಲ್ಲಾ ಅಲ್ಲ ಅಲ್ಲಿ ಬೇರೆ ಕಡೆ ಬೇರೆ ದೇಶದಾಗ ಇರ್ಬೇಕೇತ್ ನೀವು
ಹೌದಾ ಬೇರೆ ದೇಶ ಅಂದ್ರೆ ಯಾವ ಕಡೆ
ಹ ಅಮೆರಿಕಾ ಅಮೆರಿಕಾ ಆ ಕಡೆ ಇರಬೇಕಿತ್ ನಾವು ನ್ಯೂಜಿಲ್ಯಾಂಡ್ ಗೂ್ಲ್ಯಾಂಡ್ ಆ ಕಡೆ ಹ್ಮ್ ಅಲ್ಲಾ ಬೇರೆ ಬೇರೆ ಎಲ್ಲಿ ನಾಕ್ಯಾಕ್ರೆ ಅದು ಬಾಳ ಬೇಕು ಪಾಸ್ಪೋರ್ಟ್ ಅವೆಲ್ಲಾ ತಗಸ್ಬೇಕು ಎಲ್ಲಾ ಬಾಳ ಇದೆ ಅದ್ರದದು
ಹೌದಾ ದುಡ್ಡುದ್ರೆ ಕೊಡಿ ಒಂದು್ ಮೂರ್ ನಾಲ್ಕು ಲಕ್ಷ ಸಾಲ ಕೊಡಿ ಆಮೇಲೆ ಮಧ್ಯಾಹ್ನ ರಿಟರ್ನ್ ಮಾಡ್ತ ನಿಮ್ಗೆ
ಅ ಕೊಡನ್ ತಗೊಬ್ರೋ ಅದಕ್ಕ ಏನಾದೇ ನಿಮಕ್ಕ ನೀನ್ಗ ಅ ಮತ್ವ್ ಕೇಳತಿರ ಆಯತ ಒಂದ್ವ್ಸ ಎರಡ್ ದಿವಸ ಆಮೇಲೆ ಆ ಕಡೆ ಆಗಿ ಬಿಡ್ತರ ಮತ್ ನಾವ್ ಎಲ್ಲಿ ಅಂತ ಕೇಳ್ಬೇಕು ಮತ್ತತ್ ಅದದೆಲ್ಲ ಅರೇಂಜ್ ಮಾಡ್ಬೇಕಲ್ಲ ಎಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕೊಟ್ಟಿರೋದು ಹ್ಮ್ ಮತ್ತ ಅವ್ರನ್ ಕೊಡ್ಬೇಕಲ್ಲ ಮತ್ತ ಅವ್ರಿಗೆ ಕೊಟ್ಟಿದ್ದು ಅದು ಸಲೆಗೆ ಮತ್ತೆ ಎರಡ್ ಮೂರ್ ದಿವ್ಸ ನಿಂದಿರ್ ಬೇಕ್ರೀ ಒಂದ್ ವಾರ ಆತಾಗ ನೀವ್ ಒಂದ ದಿವ್ಸ ಎರಡ್ ದಿವ್ಸ ಅಷ್ಟೇ ಕೇಳ್ತ ತರ ಆಯಿತು ರಿಟರ್ನ್ ಹೋಗಬಿಡ್ತರ ಆಯತು ಕೊಡಲ್ಲ ಹಂ ಅಂತೇಳಿ ಹ್ಮ ನಮಗೆ ಒಂದ್ ತಿಂಳ ಲೇಟ್ ಆದ ಪರವಾಗಿಲ್ಲ ನಮ್ ದೋಸ್ತರ ಅಂತೇಳಿ ಕೊಡ್ತಾ ಇದ್ದೀನ ಅಷ್ಟೇ
ಹೌದಾ
ಹ್ಮ್ ನ ನಾವ್ ಬೇರೆಯವರು ಇದ್ರೆ ಅಷ್ಟೋ ಏನ್ ಕೊಡ್ತಿದಲ್ ನಾವವು
ಹ್ಮ್ ಹ್ಮ್
ಹ್ಮ್
ಹೌದಾ
ಹ್ಮ ಎಷ್ಟು ಬೇಕು ಐದ್ ಲಕ್ಷ ಬೇಕಾ
ಹ ಇದ್ರೆ ಕೊಡು ಮತ್ತೆ ಐದ್ ಲಕ್ಷನ್ ಹ ಐದ್ ಲಕ್ಷ ಕೊಡು ಇದ್ರೆ
ಹ್ಮ ಕೊಡ್ತಂತು ಒಂದು ಎರಡ್ ವಾರ ಒಂದ್ ಹದ್ನೈದು ದಿವ್ಸ ಬಿಟ್ಟು ನಾ ಫೋನ್ ಮಾಡ್ತೇನಿ
ಹಾ
ಎಲ್ಲಾ ಅರೇಂಜ್ ಮಾಡಿರ್ತೇನೆ ನಾನು
ಅದಕ್ಕ ಏನಾದ್ರು ಬಡ್ಡಿ ಅದ ಕೊಡ್ಬೇಕಕ್ ಏನಾದ್ರು ತಿಂಗಳ
ಅಯ ಆ ಬಡ್ಟ್ಟಿ ಗಿಡ್ಡ ಏನ್ ಬೇಕಾಗಲ್ಲ ನೀನ್ ನೀನ್ ಚೆನ್ನಾಗಿದ್ರೆ ಸಾಕ ನಮ್ ಯಾಕೆ ಬಡ್ಡಿ ತನ್ ಮಾಡ ದೋಸ್ತರ ಆದ್ಮೇಲೆ ಆಯ್ತು ಎಲ್ಲಾ ಬೇರೆ ಕಡೆ ಎಲ್ಲ ಬಡ್ಡಿ ಗಿಡ್ಡಿ ಎಲ್ಲಾ ಕೊಟ್ಟಿನ ಆ ಕಡೆ ಬರ್ತಿದ್ದವ ಮತ್ತೆಲ್ಲಿತ್ತು ನೀವು ಕಷ್ಟ ಪಡ್ತಿದಯ ಮತ್ತೆ ಎಲ್ ಮಾಡಬೇಕಲ್ಲ ಯಾವ ಬಡ್ಡಿ ತಗೊಂಡ ಏನ್ ಮಾಡ
ಅಲ್ಲ ಆಮೇಲೆ ಎಲ್ಲ ಮತ್ತೆ ಆಮೇಲೆ ಹೆಸರು ಒಂಂತರ ಇಬ್ಬರು ಗ್ಬಾರ್ದುರಬ್ ಆಗ್ಬಾರದು
ಹ ನಾನ್ ಕೊಡ್ತಿದ್ದ ನಾನ್ ಮಾತ ಹಳ್ತಿದ ನಾನು ಸ್ಟಾಂಪ್ ಮೇಲೆ ಬೇಕ ಸೈ ಮಾಡಿ ಕೊಡ್ತೇಿ ನನ್ಗೆ ಬಡ್ಡಿ ಗಿ ಏನು ಜೀರೋ ಪರ್ಸಂಟ್ ಕೊಡಪ್ಪ ಅಂತ ಹ್ಮ್ ಆಾಕ್ ತಸತ ಮತ್ತೆ ಆರಾಮ್ ಬೇಕಿದ್ರ ಇಲ್ಲ ಅಂದ್ರ ಐ ಲಕ್ಷ ಕೊಡ್ತೇನೆ ಹ ಲಕ್ಷ ಅಂದ್ರ ಹತ್ ಲಕ್ಷ ಕೊತೇನೆ ಹಂಗೇನೆಲ್ಲ ಅದಕ್ ಕರೆಕ್ಟ್ ಟೈಮಿ್ ಕೊಟ್ಟ್ರ ಸಾಕ್ ನ ನಮಷ್ಟ ರಿಟರ್ನ್
ಒಟ್ಟು ಎಲ್ಲಿಂತ ಬರ್ತವ ಏನಾದ್ರು ಬಿಸ್ನೆಸ್ ಮಾಡ್ತಾರೆ ಅ ವರ್ಕ್ ಮಾಡ್ತ ಇದ್ರ
ಬಿಸ್ನೆಸ್ ಇದೆ ನಮ್ದು ಹಂಗೆ ಈ ಕಡೆ ಬಡ್ಡಿಿಗೆ ಎಲ್ಲಾ ಕೊಟ್ಟಿನಲ್ಲಾ ಅದಕ್ಕೆ ಎಲ್ಲಾ ಬಡ್ ಸಾಲ ಬರ್ತಿರ್ತಾವ ಅದಕ್ಕೆ
ಹ್ಮ್ ಹ್ಮ್
ತಿಂಗಳಕ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರ್ ಲಕ್ಷ ಬರ್ತವೆ ಬಡ್ಡಿ
ನಿಂಗಗ್ ಎರಡ್ ಮೂರ್ ಲಕ್ಷ ಜನ
ಹ್ಮ್ ಎರಡು ಮೂರ್ ಲಕ್ಷ ಬರ್ತಾರೆ ಆರಾಮ್ ಏನ್ ಟೆನ್ಷನ್ ಮತ್ತ ಇದ್ರಲ್ಲಿ ಮತ್ತೆ ಬಿಸ್ನೆಸ್ ಮಾಡಿದ್ದೀನಿ ನಿಮ್ ಸೌಂಡ್ ಬಾಳ ಬರ್ತ ಇ್ರ ಸೌಂಡ್ ಕರ್ ಕರ್ ಗಾಳಿ ಸೌಂಡ್
ಜಾಸ್ತಿ ಬರ್ತದೆ
ಹ
ಅಪ ಮಳೆನೇ ಇಲ್ಲ ಬರೀ ಗಾಳಿ ಬಿಸಿದ್ದು ಮಳೆನೇ ಬರ್ತದೆ ಇಲ್ಲಿ
ಹೌದಾ ಎಲ್ಲಾ ಕಡೆ ಹೆಂಗೆ ಆಗ್ಬಿಟ್ಟಿದ್ರೆ ಇಲ್ಲಿ ಗಾಳಿ ಇಲ್ಲ ಏನಿಲ್ಲ ಇವಾಗ
ಪೂಡ ಮ ಗಾಳಿ ನ ಬೆಸತ ಜಾಸ್ತಿ
ಹೌದೌದು
ಹ್ಮ್
ಮತ್ತೇನ್ ಏನ್ ಮಾಡ್ತಿದ ಏನಲ್ಲ ಅಪ್ಪ ಅಮ್ಮರೆಲ್ಲಾ ಆರಾಮಿದಾರ
ಎಲ್ರೂ ಇ ಕ್ಷೇಮವಾಗಿದಿದ್ದಾರೆ ಅಲ್ಲಿ ಎಲ್ಲರೂ
ಹ ಎಲ್ರೂ ಆರಾಮಿದಾರ ನೋಡ್ರ ಏನೋ ಅಲ್ಲಿ ಇದಕ್ಕೋ ಏನ್ ಮಾಡ್ಬೇಕ ಮಾಡಿದೆ ಅಮೇರಿಕೆಗೆ
ಅಮೇರಿಕಲ್ಲಿ ಒಂದು ಕೆಲ್ಸ ಸಿಕ್ಕಿದೆ ಅಲ್ಲಿ ನನ್ಗೆ
ಹೌದಾ
ಹಾ ಆಪ್ರೇಟರ್ ಅಂತ ಆಪ್ರೇಟರ್ ಕಂಪ್ಯೂಟರ್ ವರ್ಕರು
ಹಾ ಹಾ ಹಾ ಎಷ್ಟ ಕೊಡ್ತಾರಂತೆ
ಒಂದು ಮಂತ್ಗೆ ಒಂದು ಅಂದ್ರೆ ಅಲ್ಲಿ ಡಾಲರ್ ಡಾಲರ್ ಕಟ್ಟ ಕೊಡ್ತಾರೆ ಡಾಲರ್ ಅಂತ ಇಷ್ಟು ಡಾಲರ್ ಅಂತ ಇರುತ್ತೆ ಅಂದ್ರೆ ನನ್ಗೆ ಒಂದು ಮತ್ಗೆ ಒಂದು ನೂರು ಡಾಲರ್ ಕೊಡ್ತಾರ ಅಂತ ಹೇಳಿದಿದ್ದಾರೆ
ಹ ಹ ಅಂದ್ರೆ ಇಲ್ಲಿ ಒಂದ್ ಡಾಲರ್ಗೆ ಎಷ್ಟು ಅಲ್ಲಿ
ಅಲ್ಲ ಒಂದು್ ಡಾಲರ್ ಅಲ್ಲಿ ಇಲ್ಲಿ ಒಂದು ಅಂದ್ರೆ ನೂರು ರೂಪಾಯಿ ಆಗುತ್ತೆ ನೂರಾ ಇಪ್ಪತ್ ನ ಐವತ್ನಾಾಲ್ಕು ರೂಪಾಯನ ಆಗುತ್ತೆ
ಒನ್ ಒನ್ ಡಾಲರ್ಗೆ ಅಂದ್ರೆ ನೂರು ಡಾಲರ್ಗ ಅಂದ್ರೆ ಎಷ್ಟಯ್ತು
ಹ್ಮ್ ಆಗುತ್ತೆ ಒಂದ್ ಲಕ್ಷ ಅಂಗ
ಹೌದಾ ಹ್ಮ ಹ್ಮ್ ಹ್ಮ್ ಅಂದ್ರೆ ವರ್ಷದ ಏನು
ವರ್ಷ ಆಕಿಲ್ಲ ಒಂದ್ ಮಂತ್ಗೆ
ಒಂದ್ ಮಂತ್ಲಿ ನೂರ ಡಾಲರ್ ಅಂದ್ರೆ ಏನ್ ರೀ ಅದು ಬಾಳ ಐತಲ್ಲ ರೇಟ್
ಹೌದಾ ಇಲ್ಲ ಕೆಲ್ಸ ತರ ಇದ್ಯಪ್ಪಾ ಕೆಲ್ಸ ಮತ್ತೆ ಆಡವ ಅಂದ್ರೆ ಫುಲ್ ಪಪ್ಪ ಟೈಮಿಂಗ್ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರ ತನಕ
ಹೌದಾ ಊಟಗ ಇಟ್ಟಲ್ಲ ಅವ್ರ ಕಡೆ ನ
ಎಲ್ಲಾ ಊಟ ಅದು ಎ ಟು ಜೆಡ್ ಎಲ್ರದುೂ ಅವ್ರ
ಹೌದಾ ಹ್ಮ್ ಹ್ಮ್ ಚೆನ್ನಾಗಿದತ್ತ ಹಂಗಂದ್ರೆ ಹೋಗ್ಬೇಡಿ ಎಲ್ಲ ಕೆಲಸ ಮಾಡಕೊಂಡ ಒಬ ಮತ್ತೆ ಒಬ್ಬ್ರೇ ಹೋಗ್ತಾರ ಏನೇ ಆರಾಮನ್ಗ ಮತ್ತ ಅಪ್ಪ ಅಮ್ಮ್ರು ಕೇಳ್ಕೊಂಡ್ ಹೋಗ್ತಾರ
ಇಲ್ಲ ನಾ ಒಬ್ರ ನಾವು ಮತ್ತೆ ನಮ್ ಮಿಸಸ್ ಹೋಗ್ತಾ ಇರೋದಿಬ್ರು
ಹೌದಾ ಹ್ಮ ಹ್ಮ
ಬನ್ನಿ ನಿಮ್ೂ ನಿಮ್ಗ ಏನಾದ್ರು ಬೇ ಬೇಕಿದ್ರೆ ಹೇಳಿ ಕೆಲ್ಸ ಇದ್ರೆ ಹುಡುಕ್
ಹ ಏನೋ ಬೇಕಾಗಿಲ್ಲ ಇಲ್ಲ ಆರಾಮೆಲ್ಲ ಮಾಡ್ತಾ್ ಮತ್ತೆಲ್ಲಿ ಅಮೆರಿಕಾಗ ಬರ ಅಮೆರಿಕಾಗ ಬಂದ್ರೆ ಮತ್ತೆ ಮ ಪ ಪಾಸ್ಪೋರ್ಟ್ ಮಾಡ್ಸಕ್ಕೆ ಒಂದ್ ಲಕ್ಷ ಆ ತರ ಬೇಕಾಗುತ್ತೆ ಅಲ್ಲಿ ಮತ್ತೆ ಇರೋಕೆ ಜಾಗ ಈಗ ಬಾಳ ಎಲ್ಲ ಎಲ್ಲ ತುಂಬಾ ಇದೆಯ ಅವಲ್ಲ ಊಟ ಗಿಟ ಏನ
ನ ರೋಮ್ ಇದೆ ಅ ರೋಮ್ ಇ ಅ್ರರಿ
ಹ್ಮ್ ಬಡ ಆರಾಮ್ ಇ್ರರಿ ನೀವೇ ಚಲೋ ಇದ್ರಿ ಆರಾಮ್ ಸಾಕಕ್ ನಮ್ಗೆ ಯಾಕ ದೋಸ್ತ ಚೆನ್ನಾಗಿದ್ರೆ ಸಾಕು ನಮಗೆ ಹ್ಮ್ ನಾವ ಇಲ್ಲೆಲ್ಲ ಚಲೋ ಇಲ್ಲ ಸಾಕ ಆಲಿ ಎಲ್ಲ ಊಟ ಗಿಟ ಎಲ್ಲ ಸಟ್ಟ ಆಗಲ್ಲ ನಮ್ಗ ಎಲ್ಲಿ ಕಿರಿಕಿರಿ ಇಲ್ಲ ಆದ ನಮ್ಗೆ ನಾವೇನ್ ಇಲ್ಲೇ ಆರಾಮ್ ಹ್ಮ್ ನಾವೇನ್ ಇಲ್ಲೇ ದುಡುತಿನವರು ಇಲ್ಲೇ ಓಡಾಡೋರು
ಹ್ಮ್ ಹ್ಮ
ಹ್ಮ್
ಹೌದಾ
ಆರಾಮ್ ಇ್ರರಿ ಆರಾಮ್ ಹೋಗ್ರಿ ಯಾವಾಗ ಹೋಗ್ತರ ಮತ್ತೆ ಪಾಸ್ಪೋರ್ಟ್ ಇವಾಗ ಹಾಕಿದ್ರ ಮತ್ತೆ ಒಂದ್ ತಿಂಗಳಾದ ಆದ್ಮಲೆ ಎರಡು ತಿಂಗ್ಗಳಾದ್ಮೇಲೆ ಬತೀವಿ ಅನ್ನೋದು
ಎಲ್ಲಾ ವೆರಿಫಿಕೇಶನ್ ಆಗ್ಬೇಕಲ್ಲ ತುಂಬಾ ಜಾಸ್ತಿ ಇದೆ ಅದ್ರರು ಬಳಸ ಎಲ್ಲ ಆದ್ಮೇಲೆ ಬರ್ಬೇಕು ಎಲ್ಲ ಅದು
ಹ್ಮ್ ಅವ್ರೇನ್ ಸುಮ್ನೆ ಹಂಗೆ ಕೊಡಲ್ಲ ಅವ್ರು
ಹ್ಮ್
ಯಾರ ಇಬ್ಬ್ರ ತಗಸ್ತ ಇಬ್ರ್ದ ಬೇಕಂದ್ರೆ ಇವಾಗ ನೋಡಮ ತೋ್ರಿ ಏನನ್ ಆ ಕಡೆ ಹೌದಾ ನೋಡಂತವ್ರರು ನಾನು ಬಂದ್ರ ಬರ್ಬೇಕಂತ ಅಯತಿ ಇರ್ಲಿ ಬಿಡು ಬಾಳ ದಿವಸ ಆಯ್ತ ನೋಡಿಲ್ಲಾ ಏನ ಇಲ್ಲಾ ಆ ಕಡೆ,
ಬನ್ನಿ ಬ್ರೋ ಅಮೇರಿಕ ನೋಡೋಕೆ ತುಂಬಾ ಸುಂದರವಾಗಿದೇ
ಹ್ಮ್ ಅದೇ ನೋಡ್ಬೇಕಂತ ಬಾಳ ಪ್ಲೇಸ್ ಇದ ಇದೆ ಬರ್ಬೇಕು
ಹ್ಮ್ ಬರ ಹೇಳ್ತಿದ್ರಪ್ಪ ಬರುತ್ತ ಅಲ್ ನೀವ್ ಅಷ್ಟೇ
ಎಲ್ಲ ಬರ ಟೈಮ್ ಸಿಗಲ್ಲಲ್ವಾ ಏನ್ ಮಾಡ್ತರಲ್ಲ ಇಲ್ಲಿ ಇನೊಬ್ರು ಯಾರ ನಿದ್ರೆ ಅವ್ರಗ ಇಲ್ಲ ಅಮೌಟ್ ಇಮೌಂಟ್ ಎ ಕಲೆಕ್ಟ್ ಮಾಡಕೊಂಡುಲ್ಲ ನೋ ರಪ್ಪ ಅಂತಂದ್ರೆ ಏನ ಹೇಬೋದು ಹ್ಮ ಯಾರಿಲ್ಲ ಅಲ್ವಾ ಅದಕ್ಕೆ ಒಬ್ಬ ಇದಿನೇ ಒಬ್ನೇ ತಿರ್ಗಾಡ್ಬೇಕು ಎಲ್ಲಾ ಒಬ್ಬನೇ ಮೇಂಟೈನೆನ್ಸ್ ಮಾಡ್ಬೇಕು ಅದ್ರ ಸಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಎಲ್ಲ ಹ್ಮ್ ಹೆಂಗರು ಟೈಮಂಟ ಗೊತ್ತಗಿಲ್ಲ ಹುಡಗುರು ಜೊತೆ ಎಲ್ಲಿರ ಪಾಟಿ ಆಗಿದ ನಿದ್ದೆ ಮಾಡದಕ್ಂತ ಅಂದಾನೆ ಟೈಮ್ ಸಿಗಲ್ಲ ಇನ್ನು ಅಲ್ಲಿ ಏಲ್ಲಿ ಟೈಮ್ ಬಾರ್ಬೇಕಾ.
ಹೌದಾ ಹೂ
ನಿಮ್ಮ ಮಿಸ್ಸ್ ಏನು ಏನ್ ಕೆಲ್ಸ ಮಾಡಲ್ವಾ?
ಇಲ್ಲ ಅವರ ಅಡುಗೆ ಮಾಡಾಕ ಅಷ್ಟೇ ಇಲ್ಲದು ಅಲ್ಲಿ ಅಡುಗೆ ನಮಗ ಬೇಜರಾ ಅಲ್ಲಿ ಅಡುಗೆ ಬೇರೆ ಇರುತ್ತೆ ನಾವು ಅವಾಗ ಬಾಳ್ ದೇವರ ಅಲ್ವಾ?
ಹೌದ ಹೌದ ಹೌದ ಮತ್ತೆ ಎಲ್ಲಾ ಕಾಯಿಪಲ್ಯ ಎಲ್ಲಾ ಅಲ್ಲಿ ಸಿಗ್ತಾವ?
ಹಾ ಸಿಗುತ್ತೆ ಮತ್ತೆ ಅವರ ಹೊಟ್ಟೆಗ ಏನ್ ತಿನ್ನೋದು ಅವರು ಕೂಡ ನಾನ್ ವೇಜ್ ತಿನ್ನೋದು ನಮ್ಮ ತರ ಜನಾ ಅಲ್ಲ ಅವರು
ಅಲ್ಲ ಅಲ್ಲೇ ವೆಜಿಟೇಬಲ್ ಎಲ್ಲ ಬೇರೆ ಬೇರೆ ಏನ ಬೆಳಸಬೋದು ಏನಂತೂ
ಎಲ್ಲಾ ಸೇಮ್ ಇದ ತರ ವೆಜಿಟೇಬಲ್ ಇರದದೆ ಮಾಡೋರೀತಿ ಬೇರೆ ಇರುತ್ತೆ.
ಹೌದ ಹೌದ ಹು ಹು ಕೇಳಸತ್ತದೆ ಹಂಗ ಅಂದರ್ ಕರ್ಕೊಂತಾರೆ ಮತ್ತ ಅವರಿಗ ಏನಾದರ ಕೆಲಸ ಓಡಿಸಬೇಕಲ್ಲ?
ಆ ಮನೇಲಿ ಇರ್ತಾರಲ್ಲ ನನಗ ಸ್ಯಾಲ್ರಿ ಬರ್ತಲ್ಲ ಸಾಕು ಕಷ್ಟ ಮನೇಲಿ ಅಡುಗೆ ಮಾಡಕೊಂಡು ಇದ್ರೆ ಸಾಕ ಅವರು
ಆ ಅವರಿಗ ಏನ್ ಮಾಡಸ ದುಡಕೊಂಡ ಬಿಡಬೇಕ ಇವಾಗೆ ಆಮೇಲೆ ಏನ್ ಮಾಡೋದಿದ್ದೇ ಇರುತ್ತೆ. ಅವರಿಗ ಏನಾದ್ರೂ ಮಧ್ಯಾನವ ಮಧ್ಯಾನ ತಕ್ಕ ಡ್ಯೂಟಿ ಇದ್ರೆ ನೋಡಿ ಆಮೇಲೆ ಆರಾಮ್ ಮನೇಲಿ ಇರ್ತಾರ?
ಹಂಗ ಅಂದಯಾ?
ಹೂ ಸುಮ್ಮ ಮನೇಲಿ ಒಬ್ರೇ ಬೋರ್ ಆಗಲ್ವ ಅವರಿಗೆ.
ಹು ಬೋರ್ ಆಗಲ್ ಬಿಡಿ ನೋಡ್ಬೇಕು? ಹೌದ ಹೌದ ನೋಡ್ತಾ ಇದೀನಿ ಕೆಲಸಾ ಸಿಕ್ತ
ಹೂ ಹೊಸದಾ? ಹೂ ಐದ ವರ್ಷ ಅದ ಹೇಳ ಅವರ ಎಲ್ಲ ಬಂದ ನಿಂದರ ಹಂಗೆ ಸುಮ್ಮನೆ ಅಲ್ಲಲ್ಲಿ ಕುಂದಸಾತಾರ ಟೈಮ್ ಟೈಮ್ ವೇಸ್ ತಳಗೆ ಸುಮ್ನೆ ಎದಕ್ಕ ಟೈಮ್ ವೆಸ್ಟ್ ಮಾಡಸ
ಹೌದಾ ಹು ಹು ಹು
ಸರಿ ಸರಿ ಅರಾಮ ಹೋಗ್ರಿ ಬೇಕಿದ್ರ ಕಾಲ್ ಮಾಡರಿ ನಾನ್ ಅಮೌಂಟ್ ಹಾಕ್ತನಿ.
ಓಕೆ